ಮಗ ಆರಾಮಾ
ರಾಮ್ರೇಣ್ಣ ಅವ್ರೀ ನೀವು
ಆರಾಮ್ ನೋಡ ಆರಾಮ್ ಏನ್ ಮಾಡಕತಿ
ಏನಿಲ್ಲಣ್ಣಸುಮಳ ಅಳತ್ರಿ ಅಳತ್ರಿ
ಹೌದಾ
ಹ ಊಟಾ ಇಲ್ಲಣ್ಣ ನೀವು
ಆಯ್ತ ಆಯ್ತು ನ ಮಾಡಿಲ್ಲ ಊಟ
ರೋಕ್ಕ ಹಾಕಂದ್ರೆ ಹಾಕಿರಲ್ಲ ಗಾಡಿಯಾಗ ಪೆಟ್ರೋಲ್ ಇಲ್ಲ ರೊಕ್ಕ ಹಾಕಂದ್ರೆ ಹಾಕಿಲ್ಲ ರೀ ಅಣಾವ್ರೀ ನಿವ ಇರ್ಲಿ
ನಮ್ಮಲ್ಲಿನೂ ರೊಕ್ಕ ಎಲ್ಲ ಹಾ ಖರ್ಚಕ್ಕೆರೋಕ ಲ್ಲ ನೂರು ರೂಪಾಯನ ಇತ್ತು
ಹಾಕನ್ ರೀ ಸಾಬ್ರ ನನ್ ಹಾಕ
ಆಮೇಲೆ ನಾ ಯಾರಿಗ ಬೆಡ ಕೊಳ್ಳಿ
ಹ್ಮ ಅರ್ಜೆಂಟ್ ಇತ್ತಣ ಹಾಕಂದ್ರೆ ನೀನ್ ಹಾಕಿಲ್ಲ ಇರ್ಲಿಪಾ
ಅ ಮುಟಿ
ಹ ಆಯ್ತು ಮುಟ್ಟಿದ್ರೆ ಸಾಕ
ಬಡಿ ಹಾಕಿಸ್ಕೊಂಡಿವಿ ಐವತ್ತು ರೂಪಾಯಿ ಜಾಸ್ತಿನು ಹಾಕಿಸಿಕೊಂಡಿಲ್ಲ
ಹ ಹಾ ಹಾ ಆಸ ಎಲ್ಲ ಕಿರಣಿ ಕೊಡ್ಬೇಕ ಕೊಡ ಅಂತ ಹೇಳ್ಬೇಕಿತ್ತಲ್ಲ
ಕಿರಣಿಲಿ ಕೊಡ್ತನ್ ರೇಣ ಅವರು ಆ ಕಿರಣಿಗೆ ಕಿರಣಿ ನಾ
ಹ ಬ್ಯಾಗ್ನಲ್ಲಿ ಏನ ರೊಕ್ಕ ಇಲ್ಲ ಏನ
ತಗಿತ್ತಾನ್ಣ
ಯನು ಮೊದಲ ಸ್ಕಾಲರ್ಶಿಪ್ ತೆಗ್ದಿಲ್ಲಲ್ಲ
ಇಲ್ಲ ಇಲ್ಲ ಸ್ಕಾಲರ್ಶಿಪ್ ತೆಗ್ದಿಲ್ಲ ಆಮೇಲೆ ಎಲ್ಲಾ ಏಳ್ ಏಳು ಸಾವಿರ ಅದಾವ ಬ್ಯಾಂಕ್ನಲ್ಲಿ
ಅಲ್ಲನನ್ ಒಂದ್ ಸಾವಿರ ಕೊಡ್ಬೇಕಲ್ಲನಾನ ಈ ಅವ್ರ ಫೋನ್ ಹಚ್ಚದೇ ಹಚ್ಚಕತ ನಮ್ಮಣವ್ರ
ಹ್ಮ್ ಅಚ್ಚಿ ನೀ ಕೊಟ್ಬಿಡ್ ನೀಗ್ ಫೋನ್ ಮಾತಾಡ್ತಾ ಇವಾ
ಏನ್ ಮಾಡ್ಲ ನಾನ ನಮಗ್ ಬೈಯಾಕ ಹತ್ಯಾನ ಅವಾ ಇಲ್ಲ ನಂಬಿಕೆ ಮ್ಯಾಗ ಕೊಟ್ಟನಿ ಇಲ್ಲ ನಂಬ
ಮತ್ತ್ ನನ್ನ ಹೆಸರು ಹೇಳಳ್ಬೇಡಪ್ಪ ಅಣ್ಣ ಅವ್ನ್ ಅವ್ನ್ ಇವನ ಅಂದಾನ್ಂತ ಅವನ್ ನಿಜವಾಗ್ಲೂ ಅವನ ಅಕೌಂಟ್ ನಲ್ಲಿ ನಿಜಾಗ್ಲುೂ ಇ ಸ ಇರದು
ಇ ಹಕೊಂಡದಾಗ ಇರ್ತ ಅವನು ಜಿಬ್ಬ ಮಾಡ್ತನ್ ಮಗ ನ ಮಗೊಂಡಾಗ ನ ಜೀರ ಆದದು
ವ ರೂಪಾಯಿ ಯಐತಿಾ ನಮ್ಮ ಅಕೌಟ್ ಅಲ್ಲಿ ಚಳ ಕಡ
ಇಲ್ಲ ಜೀರೋ ಜಏನು ಏಳ್ ಸಾವಿರ ಆದ ಒಂದ ಸ್ವಲ್ಪ ಒಂದ್ ಸಾವಿರ ತೆಗೆದು ಕೊಟ್ಟ ಏನ ಆಗತ್ತದ ಅವನಗ
ಅಣ ಸತ್ತಿಗೆ ಅಲ್ರಿ ಸಾವಕಾರ ಮಂದಿ
ಮನೆಗೆಲ್ಲಾರ ಆರಾಮಾರ
ಎಲ್ಲಾರ ರರಾಮಾರ ಜನ ಅವ್ರಿ ನೀವು ಅ್ ಜಿಮ್ ಸುಳೆ ಮಕ್ಳಲ್ಲಿ ಸಿಗಲ್ರಿ ಇದ್ರುತ್ನ ಬ ರೊಕ್ಕ ಇದ್ರ ಗಾಡಿ ಮಾಡ್ಸಂಡ್ ಮತ್ತೆ ನನ್ಗ್ ಕೇಳ್ತನ್ ರೀ ಅಣ್ಣ ಅವ್ರಿ ಯಾರ್ ಕೈಲ ರ ಅಸ ಒಂದ್ ಐವದ ರೂಪಾಯಿ ಪೆಟ್ರೋಲ್ ಇಲ್ಲ ಅಂತ
ಹ್ಮ ಹಾ್ ಹಾ ಅವನಿಗೆ ಎಷ್ಟು ಹಾ ಅವ್ನಿಿಗೆ ಎಷ್ಟ ಯೂಸ್ ಆಗ್ತದ ಅಷ್ಟೇ ಇದೆ ಕತಾರ್ತಂಗಾ ಆಮ ಹ ನಮಗ್ ಲೂಟಿ ಮಾಡ್ತನ ಹ್ಮ
ಆಮೇಲೆ ಏನ್ ಹೇಳ್ತಾ ಒ ಲಾಸ್ಟ್ ಪೇಪರ್ ಲಾಸ್ಟ್ ಪೇಪರ್ ದಿನ ಏನಾದ್ರು ತಿಂದಮ್ಮ ಇವತ್ತ ಇಿಲ್ಲ ಅಕ್ಕ ಹೋಗಣ್ ಬಾ ಒಂದ್ ಇವತ್ತಕ್ಷ ನೋಡೋಣಾವು ಹ ನಾ ಯತಿ ಯುವತಿ ಇವತ್ತ ಐಸ್ ದೇಬ ಆಯ್ತು ಒಂದ್ ದಿನ ಪೆಟ್ರೋಲ ಚವಾ ಮೇರೆ ನಾಮ ಗಾಡಿ ನತಂದಿನ
ಅ ತರ್ಬೇಡ ನೀ ನೀ ಹಂಗಗೆಿವ
ಇಲ್ಲಣ ಅವನ್ನು ಅವನ್ ಮುಖ ಇಲ್ಲಿ ನೋಡಮ್ಮ
ಅಂತ ಅಷ್ಟೇ ಜಿಬ್ಬು ಮಾಡ್ಬಾರ್ದು ಸ್ವಲ್ಪ ನೋವು ಖರ್ಚು ಮಾಡ್ಬೇಕಲ್ಲ ಅಂತ ಪರಿನು ಅದು ಬಿಡ್ಬಿಡ ನೀ ನ್ ಮಾಡತ್ತೆ
ದಿನಕ ದಿನ ತಿಿನ ನಂಬ
ಹ ದೂರ ಇದ ದೂರ ಇದ್ದಾಗ ಕರಿತಿಪ್ಪಾ ಅಷ್ಟಲ ಈಗ ಇದ್ದಾಗ ಒಂದ್ಸಲಿನ ತಂದಿದೆ ಹೌದಾ
ಹ್ಮ್ ಒನೆಯಾವ
ಕ ಚಿ ಬರ್ತ ಕೆಿನ
ಅಷ್ಟೇ ಕಗ್ಗ ಕಗ್ಗ ಒಣಗಿರ್ಬೇಕು ಸರಿಯಾಗಿ ಚಾರ ಪಡ್ತಾವಪ್ಪಾ ಉಳ ಒಣಗ್ಯಾವ ಅಥು
ಹಾ ಏನಲ್ಲಲ್ಲ ಸುಂತೆರ ಕಕ ತಿನ
ಅದೇ ಡ್ಯೂಟಿ ಬಗ್ಗೆ ನಮ್ಮ ಅಣ್ಣಾರ್ ಫೋನ್ ಹತ್ತಿದ್ರ
ನಿಮ್ಮಣ್ಣಾರಾ
ಹೌ ಮುಂಜಾಲೆ ಹತ್ತಿದ್ನಲ್ಲ ಮುಜೆ ಸಾರಿ ಮುಂಜಾಲಿ ಹೇಳಿದ್ನ ನಿಮಗೆ ಆ ಡ್ಯೂಟಿ ಐತಿ ಯ ಒಂದ್ ಐವತ್ತು ವೇಕೆನ್ಸಿ ಬಿಟ್ಟವ್ರ ಅಂತ
ಹಾ ಹಾ ಹಾ
ಅಯ ಯವತ್ತು ವೇಕೆನ್ಸಿ ಒಳಗೆ ಈಗ ನಾವವುದ ಆದ್ರೆ ಹಿಂದ ಎರಡ್್ದೇ ಬರೀತಲ್ಲಾ ಅದಕ್ಕೆ ಸುಮ್ಮ್ನೆ ಹೋಗ್ಲಿಲ್ಲ
ಹ ಇನ್ನ ವೇಕೆನ್ಸಿ ಯಾವಾಗ ಬಿಡ್ತಾರ
ಬಿಟ್ಟ ಅಷ್ಟಲ್ಲಿ ನಾವು ಹೋಗ್ ಬಿಿಡ್ತಂತು ಅದ ಬಿಟ್ಟ ಬಿಡೋದು
ಏ ತಿಂಳ ತಿಂಗಂಳ ಬಿಡ್ತಾರಏನಾ
ಹಾ
ತಿಂ್ಳ ತಿಂಳಿಗೆ ಬಿಡ್ತಾರಾ ಇಂಟ್ರವ್ಯೂ ಇಂಟರ್್ಯೂ ನು
ಹ್ಮ್ ಇಟೂ
ಹೌದ ಅದ್ರದಾಗ ಸೆಲೆಕ್ಷನ್ ಆಗ್ಬೇಕಾ ಏನ್ ಕೇಳ್ತಾರಂತ ನಿಮ್ಮ ಅಣ್ಣ ಅಣ್ಣಗೆ ಹೇಳಿದ್ದೇನಾ ಈ
ಹತ್ತ
ಹಾ
ಹ್ಮ್ ಅದ್ರ ಬಗ್ನೆ ಕತಾರ
ಹೌದಾ ಹ್ಮ್ ಹ್ಮ್
ನೆಟ್ಪೋರ್ಟ್ ಬಗ್ಗೆ ಹ್ಮ ಮತ್ತೆ ಹ್ಮ್ಷ್ಟಂತ
ಹ್ಮ್
ಹ್ಮ್
ಹೌದಾ ನೀ ಹೋಗ್ಮ್ಯಾಲ ನನ ಕರಿ ನಾನು ಬರ್ತಿ ಹ ನ ನನಂಗ ಮರ್ಬೇಡ ವಚ
ಏ ಅಣ್ಣ ನಿಮ್ಗೆ ಹೆಂಗ್ ಗೊತವ್ರಿ ಹ ಬೇಕಾದ್ರ ಕಿರಣರಣ ಕಿರಣಾಗ ಹ್ಮ ಮಾತಾಡ್ಸಲ್ಲಾ ನೀವವು ಬರಿ ಸಾಬ್ರ
ಹೇ ರೊಕ್ಕ ಇದ್ದಿದ್ದಿಲ್ಲ ಅಲ್ಲೇ ನಾ ಮಾಡ್ತಿದ್ದೆ ಆಮೇಲೆ ನ ನನಗೆ ಖರ್ಚಕ್ಕಿಲ್ಲಾನ ಈ ಇಲ್ಲ ಇಲ್ಲ ಬಸ್ ಈಗ ರೊಖ ಕೊಡ್ಬೇಕ ನಾ ಬರ್ಬೇಕು
ನಾ ಇವತ್ಲುೂ ಅನ್ಕೊಂಡಿದ್ದಿಲ್ಲ ನೀಗ ಇಲ್ಲ ಹಕಲ್ಲ ರೊಕ್ಕ
ಏ ನಾ ಹಾಕಿದ್ದೆ ನಾ ಯಾವಾಗ ಈ ಹಾಕಲ್ಲ ಅಂತ ಅಂತನಿ ಆಮೇಲೆ ಹಾಕಲ್ಲಾ ಇ
ಹ್ಮ್ ಅದೇ ನೋಡಿದೆೆ ನೋಡಿದೆ ಒಂದ್ ಐದ್ ಐದ್ ನಿಮಿಷ ನೋಡ ಅಣ್ಣ ಚುಳಲ್ಲ ಐದ್ ನಿಮಿಷ ನೋಡಿನನಿ ಅತ್ತನ ಮೋಸ್ಟ್ಲಿ ಹಾಕಿರ ಆಗ್ತಾನ ಆಗ್ತಾನ ಆಗ್ತಾನ ಅಂತ
ಮನ್ಸನಲ್ಲಿ ಇತ್ತ ಹಾಕದ ಮನ್ಸನಲ್ಲಿ ಇತ್ತ ಹಾಕದ ಆದ ಈಗ ಖರ್ಚಕಿಲ್ಲ ಅದಕ್ಕೆ ಹ್ಮ ಏನ್ ಮಾಡ್ತಿ ಆಮೇಲೆ ಯಾರಿ ಕೇಳಲ್ಲ ನಮ್ಮ್ ಮನದವರು ಯಾರು ಕೊಡಲ್ಲ
ಹ್ಮ್ ಇಲ್ಲಿ ಅದೇನ್ ಜಾಸ್ತಿ ಒಂದ್ ನೂರು ರೂಪಾಯಿ ಬಿಟ್ರೋಲ್ ಬೇಕಿತ್ತು ಅಷ್ಟೇ ಬೇರೆ ಕಿರಣ
ಲ್ಲ ನೂರ ಗೊತ್ತು
ಹ್ಮ್ ಹೌತ್ತಿದರಿ ಇವತ್ ತಣ ಮೂತ್ ರೂಪಾಯಿ ಇದ್ದಪಾ ಅ ಮುಂಜಾನೆ ನಮ್ ತಮ್ಮ ಕೊಟ್ಟು ಬಂದ್ಬಿಟ್ಟೆ ನಂಬಲ್ಲಿ ಒಂದ್ ರೂಪಾಯಿ ಇರ್ಲ ನಿಜಾಗ್ಲು ಇಲ್ಲಾಂದ್ರೆ ಇಲ್ಲ ಅಂತೇವತಿನ್ಪಾ
ನೀತಮ್ಮ ತೀ ಸ ಹಚ್ಚಿದೆನೆ
ಹ್ಮ್ ಅದು ಕೂಡಲ ಇರೋಣ ಅವ್ರು
ಯಾಕ
ಏನ ಕೇಳ್ಬೇಕಿತ್ತಲ್ಲ
ಹ್ಮ್ ಇನ್ನ ಮ್ಯಾಲನ್ ಪರ್ಮಿಷನ್ ಬಿಟ್ಟಿಲ್ಲ ಅಂತ ಹೇಳ್ತಾರೆ
ಹ ಮ್ಯಾಗಿ ಪರ್ಮಿಷನ್ ಬಿಟ್ಟಿಲ್ಲ ಇನ್ನ ಈ ಅಡ್ಮಿಷನ್ ಹಾಕಕ್ ಬಂದವ
ಅಲ್ಲಿ ಏಳು ಎಂಟಂದ ಆಯ್ತಲ್ಲಿ
ಏನ್
ಇನ್ನೊಂದ್ ವರ್ಷ ಆಯ್ತಲ್ಲಿ
ಇನ್ನೊಂದು ವರ್ಷ ಆದೇನಾ ಅಲ್ಲಿ
ಹ್ಮ್ ಎರಡನೇದ್ದು
ಈ ಸೆವೆಂತ್ ಏನ್ ನಿಮ್ಮ ಈ
ಅಲ್ಲಾ ಎಂಟು ಹಟ್
ಹೌದಾ
ಹ್ಮ್ ಇನ್ನೊಂದರ ಸಾಹತಿ ಅಲ್ಲಿ ನಂಬಲ್ಲಿೇ ಇರ್ಲಿ ಅಂತ ಹೇಳತಾರ ಅವರು
ಹ್ಮ್ ಹಾ
ಹ್ಮ್
ಆಯ್ತ ತಗೋ ಇರ್ಲಿ ಕಿರಿಕಿರಿ ಅಲ್ಲಿ
ಅಲ್ಲ ಅಲ್ಲಾ ಪ್ರೇಮರಿ ಒಂದ ತಲ್ಲಿ ಇದ್ರೆ ನಡೀತಿ ಬಟ್ ಅವ್ರು ಕೊಡಲ ಆಗ್ಯಾರಲ್ಲ ಏನ್ ಮಾಡಕರ್ಲಿ
ಹ್ಮ್್ಮ ನಿಮ್ಮ ಡೋರ್ಳಿ ಏನ ಗ್ರಾಮಿ ಡೋರಳ್ಳಿ ಗ್ರಾಮೀಣ ಬರ್ತ ಏನ
ಈ ಈ ವರ್ಷದಿಂದ ಆಗೈತಿ ಪ್ರೇಮರೆ
ಅಂದ್ರೆ ಕಿರಣ ಕಿರಣಿನ ಗ್ರಾಮೀಣಿಲ್ಲ ಇಲ್ಲೇನ
ಹ್ಮ್ ಹ್ಮ್ ಈ ವರ್ಷನ್ ಪಟ್ಟಣ ಐತಿ ಕಿರಣ ಗ್ರಾಮೀಣ ಐತಿ
ಅವನ್ ಹೆಂಗ ಏನ್ ಗ್ರಾಮೀಣ ಆಯ್ತ್ಲೇ ಅವಂದ ಈ ಈ
ನಯ್ತ ಈ ಈಗ ಆಯ್ತ ಈಗ ಈಗ ಈಗ ಮಾಡ ಬರಲ್ಲೇ ಈಗ ಏನಾಗಲ್ಲ ಈಗ ಈಗ ಮೈನಾರಿಟಿ ಅದೇ ವೆಟನರಿ ಸಾರಿ ವೆಟನರಿ
ಹಾ
ಈದಾಗಲ್ಲ ಈಗ
ಈಗ ಆಗಲ್ಲ ಅಂದೆ ಈ ಅವನ ಇದು ಹೆಂಗಯ್ತ ಒಂದು ಗ್ರಾಮೀಣ
ಅದ ಫಸ್ಟ್ ಇತ್ತಲ್ಲ ಈಗ ಈ ವರ್ಷದಿಂದ ಮಾಡಿಬಿಟ್ಟಾರಂತು ಪಟ್ಟಣದ ಫಸ್ಟ್ ಗ್ರಾಮೀಣದಾಗಿತ್ತದ ಹ್ಮ ಈ ವರ್ಷದಲಿಂತ ಚೇಂಜ್ ಆಗಿಬಿಟ್ಟದ
ಅಂದ್ರೆ ದೊಡ್ಡ ಕಿರಿಕಿರಿಯಾಯ್ತೆ ಈಗ
ಹ್ಮ್ ಏನಾಗಲ್ಲ ಈಗ
ನೀ ಕೊಳ್ಳೋರ್ ಹಚ್ಚಬೇಕು ಹಿಂಗಂದ್ರೆ
ಹ್ಮ
ಕೊಲ್ಲೂರದಾಗಾದೇನು
ಹ್ಮ್. ಹೋಳಿದ ಗ್ರಾಮೀಣ ಹ್ಮ್. .
ಅಂದ್ರೆ ಅಲ್ಲ ಹಚ್ಚಬೇಕ ನೀವು.
ನಾವ್ ಗ್ರಾಮೀಣ ಗೀಮೀಣ್ ತುಗೊಂಡ ಏನ್ ಮಾಡನಪಾ
ಏ ಮುಂದ್ ಯುಸ್ ಆಗ್ತದ ಹಂಗ ಅನ್ಬಾರ್ದ ಹೂಂ
ಎದುಕ್ಕೆ ಯೂಸ್ ಆಗ್ತದ
ಅದೇ ವೆಟ್ರನೆರಿ ಬೆಟ್ರನೆ ಹಾಕಾಗ ನಾ ತ್ರೀಸೆವೆಂಟಿ ಆಗಿದ್ವಿ ಇದು ಹೆಲ್ಪ್ ಆಗ್ತದ್ ಅದು ಬಾಳ.
ಹ್ಮ್ ಹ್ಮ್ ಹ್ಮ್. ಹಗೋದಿಲ್ಲಪ್ಪ ನಮ್ಗ್. ಅಲ್ಲಿ ವೆಟರ್ನರಿಗ್ ಓದ್ತಿ
ಹೌದ.
ಹ್ಮ್.
ಹ್ಮ್. ಮತ್ತೇನ್ ನಡ್ದವ್
ಹ್ಮ್ ಏನಿಲ್ಲ. ಅವ ಕಿರಣ್ ಹಿಂಗಂದ ಒಣ್ಮ್ಯಾ ಸಿಟ್ಟಾ. ಬಾಳ ಬಂದಿಪ್ಪ.
ಇನಂದಾವ.
ಅಲ್ಲ ಡಾಡಿ ಮಾಡ್ಸತಾನ ಅಲ್ಲಿ ಕಟಿಂಗ್ ಮಾಡೋರು ಊಟ ಮಾಡ್ಲತಾರ.
ಹ್ಮ್.
ಒಂದೆರಡು ಮೂರ್ ನಿಮ್ಷ ತ್ತಾಳ್. ಏ ಎರಡ್ ಮೂರ್ ಸೆಕೆಂಡ್.
ಹ್ಮ್.
ಬಿಟ್ಗಡ್.
ಆಯ್ತ್ ಮಗ ಫೋನ್ ಬರಕತ್ದ ಆಮೇಲೆ ಆಚಿತ್ನಿ.
ಹಾ ಹ.